ಹಲೋ
ಅಲೋ ಹೇಳಿ
ಈಗ ಪಕ್ಷಿಗಳಲ್ಲಿ ಯಾವ್ಯಾವ ತರ ಯಾವ್ಯಾವ ರೀತಿ ಪಕ್ಷಿಗಳು ಇರ್ತವೆ
ಗಂಡು ಹೆಣ್ಣು ಎಲ್ಲಾ ತರ ವೆರೈಟಿ ವೆರೈಟಿ ಇತವೆ
ಒಂದೊಂದ್ ಪಕ್ಷಿದು ಒಂದೊಂದು ಅದ್ರ ಬಗ್ಗೆ ಯಾವ ಏನೇನ್ ಕೆಲ್ಸ ಮಾಡ್ತೇವೆ ಒ್ ಸ್ವಲ್ಪ ಹೇಳ್ತೀರಾ
ಹ ಕೆಲಸ ಮಾಡ್ತೇವೆ ಅಂತ ಅವ ಅವ ಇಷ್ಟ ಬಂದಾಗಿರ್ತವೆ
ಅಂದ್ರೆ ಯಾವ್ಯಾವ್ ಗೂಡ್ ಕಟ್ಟುತ್ತೆ ಯಾವ್ಯಾವ್ ಯಾವ ರೀತಿ ಮೊಟ್ಟೆಕತ್ತ ಇಲ್ಲ ಯಾವ್ ಡೈರೆಕ್ಟ್ ಆಗ ಮರಿ ಮಾಡ್ತವೆ
ಹ್ಮ ಡೈ ಡೈರೆಕ್ಟ್ ಮರಿ ಯಾವ ಮಾಡಲ್ಲ ಎಲ್ಲ ಮೊಟ್ಟೆ ಯಕ್ಕೆ ಮರಿ ಮಾಡದು
ಒಂದರ ನೀನು ಮಟ್ಟೆ ಮೊಲಗಳು ಮಟ್ಟೆ ಯಕ್ ಮಾಡತ್ತವಾ
ಅದು ಪ್ರಾಣಿಗಳು ನೀವು ಕೇಳಿದ್ರ ಪಕ್ಷೀ ಗಳು
ಪಕ್ಷಿಗಳಲ್ಲ ಇರುತ್ತಲ್ಲ ಹತ್ತು ರಣಹದುಗಳು
ಹದ್ದು ಮೊಟ್ಟೆಕೆ ಮರಿ ಮಾಡದು
ಹೌದಾ
ಹ
ಮೊಲ ಮೊಲ ಹೇಗಿರುತ್ತೆ ಯಾವ ರೀತಿ ಎಲ್ಲಿ ಎಲ್ಲಿ ವಾಸಿಸುತ್ತೆ ಮೊಲ
ಮೊಲ ಎಲ್ಲಿ ಎಲ್ಲಿ ಬೇಕಾದಾರೂ ಇರ್ತದದು ಅದು ಕಾಡಲ್ಲಿ ನಾಡಲಿ ಸಾಕ್ತಾರಲ್ಲ ಅವ್ರ ಎಲ್ಲರ ತನೂ ಒಂದ್ಕತದೇವ ಹೌದು
ಕೋಳಿಗಳು ನಾಡಿಗೆ ಸೇರಿದ್ದ ಕಾಡಿಗೆ ಸೇರಿದ್ದ
ಎರಡು ಕು
ಹೌದಾ ಕಾಡ್ ಮತ್ತೆ ಕೋಳಿ ಗಳನ್ನ ಕಾಡ್ಗೋದ್ರೆ ಕಾಡ್ ಕೋಳಿ ಇರ್ತಾರೆ ನಾಡರ್ ಇದ್ರೆ ನಾಡ್ಕೋಳಿ ಅಂತಾರಲ್ಲಾ ನಡಗೋಲ್ ಬರೆ ನಾರ್ಗೋಳ ಬ
ಅವು ಬೇರೆ ಇವು ಬೇರೆ
ಬೇರೆ ಬೇರೆ ಇರ್ತಾವ ಹ ಈ ರಣ ಹದ್ದಿನ ನ್ ಕೆಲ್ಸ ಏನು
ಅವಕ ಮೇ ಭೇಟೆ ಹೇಳದು ಮ್ಯಾಲರೋ ತುಂಬಾ ವಸ್ತು ಮ್ಯಾಕ್ ಹೊಯ್ದಿದೆ
ಅದ ಕಣ್ಣು ಅಷ್ಟೊಂದು ಶಾರ್ಪ್ ಇರುತ್ತ ಮೇಲಿಂದ ಕಾಣಷ್ಟು
ನಮ್ ಕುಂದಿಗಳ ಸ್ಟ್ -ಮೇ- ಕತ್ ದೂರ ಅಲ್ಲಿಂದ ಬೇಟಿ ಆಡ್ತದೆ ಅಲ್ಲಿಂದ ಕಾಣಸ್ತದೆ.
ಹಾಗಂಗಾದ್ರೆ ಪ್ರಾಣಿಗಳಲ್ಲಿ ಕ ಣ್ಣಿನ ಶಕ್ತಿ ಜಾಸ್ತಿ ಹೊಂದಿರೋದು ಅದೇ ಅನ್ಸುತ್ತೆ
ಹದ್ದು ಬಿಡ್ಗ
ಗಿಡಗ ಅಂದ್ರೇನು ಹದ್ದಿನ ತರಾನೇ ಇರುತ್ತಾ
ಗಿಡಗ ಮತ್ತೆ ಗೂಬೆ ಗೂಬೆಗಳು
ಹಾ ಆ ಗೂಬಿಗಳು ಬೆಳಿಗ್ಗೆ ಒನ್ ಟೈಮ್ ಬರಲ್ವಲ್ಲಾ
ನವು ನೈಟೊತ್ ಮಾತ್ರ
ಅವಕ್ ನೈಟ್ ಹೊತ್ ಕಣ್ಣ ಕಾಣಸಿದ
ಹಾ -ನೈಟ್ತ್ ಮಾತ್ರ ಬತ್ತ ಬಷ್ಟ ಅವು
ಅಂದ್ರೆ ಒಂದೊಂದು ಪ್ರಾಣಿಯಲ್ಲಿ ಒಂದೊಂದು ಉಪಯೋಗ ಇದೆ ಅಂತ ಹೇಳ್ತಿರಾ.
ಹ್ಮ್- ಪ್ರಾಣಿಗಳಲ್ಲಿ ಉಪಯೋಗ ಇತ್ತು
ಓ -ಹಾಗೆ
ಹ್ಮ -ಗುಬೆಗಳು ನೈಟ್ ಹತ್ತತ್ತು ಆಗ್ಲೂ ಹತ್ತು ಪೇಟೆ ಆಡಕಲ್ಲವು. ನೈಟೂತ್ತು ಮಾತ್ರ ಬೇಟೆ ಆಡ್ತವೆ ಅಷ್ಟೇ ಅವು.
ಅ-ನೈಟ್ ಹೂತ್ತು ಏನ್ ಸಿಗುತ್ತೆ ಬೇಟೆ ಹಡ್ಲಿಕ್ಕೆ.
ನೈಟ್ ಹೊತ್ತು ಅದೇ ಪ್ರಾಣಿ ಪಕ್ಷಿ ಪ್ರಾಣಿಗಳು ಎಲ್ಲಾನೂ ಬೇಟಿ ಇಡ್ತವೆ.
ಓ- ಪಕ್ಷಿಗಳುನು ತಿಂತಾವ ಓ- ಗುಬೆಗಳು.
ಹ್ಮ- ಪಕ್ಷಿ ಪಾರಿವಾಳ ಗುಬ್ಬಚ್ಚಿ ಎಲ್ಲಾನೂ ಬೇಟೆ ಆಡ್ತೇವೆ.
ಕಾಡ್ ಕೋಳಿ ಎಲ್ಲ ಕೋಳಿಗಳು ಎಲ್ಲ- ಬ
ಧಾನ್ಯಗಳು ತಿನ್ನಲ್ವಾ.
ಆ-
ಧಾನ್ಯಗಳು
ಧಾನ್ಯಗಳು ತಿನ್ನಕಲ್ಲದು ಪದ್ಮಾಂ ಸಾರ ಅದ ಮಾಂಸಾರ ಅದು.
ಹ- ಒಂದ್ ಪಕ್ಷಿ -ಮೇ -ಒಂದ ತಿನ್ ಧಾನ್ಯ ಪಕ್ಷಿಗಳು ಧಾನ್ಯಏನೋ ತಿನ್ನೋದು ಮಾಂಸ ತಿನ್ನ ನಳನ
ಪಕ್ಷಿಗಳು ತಿಂತವೆ- ಆ -ರೀ- ತಿನ್ನಾತಲ್ಲ
ಈಕ್ ಈಕ್ಕ ಹಾಗೆ ದ ಮಾಂಸ ಮಾತ್ರ ತಿನ್ನದೋ ಇಲ್ಲಾಂದ್ರೆ ಧಾನ್ಯನು ತಿನ್ನತ್ತೋ
ಯಾದು
ಕಾಗೆ.
ಕಾಗೆ ದಾನ್ಯಾ ತಿಂತದೆ ಮಾಂಸನ ತಿಂತದೆ.
ಹ- ಇದು ರಣಹದ್ದುಗಳು ಗಿಡಗಗಳು ತಿನ್ನುತ್ತಾ ಹಂಗ್ಯಾರ
ಅವು ದಿನಕಲಾ ಉಬ್ಬರ ಮಾಂಸಾಹಾರಿ ಹೇಳಲ್ಲ
ಓ -ಬರೀ ಕಾಗೆ ಮಾತ್ರದ ಎರಡುನು.
ಹ್ಮ -ಕಾಗೆ ಹದ್ದು ಎಲ್ಲ ಒಂದೇ. ಎಲ್ಲಾನು ತಿಂತವು.
ಹೌದಾ.
ಅದ್ದು ಮಾಂಸಾರಿ ಮಾದ ಸಸ್ಯರಿತಿನಕರ.
ಮಾಂಸಾಹಾರಿ ಮಾತ್ರನಾ.
ಹುಂ-.
ಓ- ಹಂಗಾರ ಪರವಾಗಿಲ್ಲ
ಹ. -
ಪ್ರಾಣಿಗಳದ್ದು ತುಂಬಾ ನಾಲೆಡ್ಜ್ ಇರ ತರ ಇದೆ ನಿಮಗೆ.
ಹ್ಮ್- ನಾವ ಅವೇ ಅವೆಲ್ಲ ಸರ್ಚ್ ಮಾಡ್ತೀವಿ. ಸ್ವಚ್ಛ ಮಾಡಿ ಅದ್ರ ಬಗ್ಗೆ ತಿಳ್ಕಾ ಹಕ್ತೀವಿ.
ನಿಮಗೆ ಪ್ರಾಣಿಗಳಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಅನ್ಸುತ್ತೆ.
ಹಾ ಇಟ್ರೆಷ್ಟ ತುಂಬ ಇದೆ
ಹೌದಾ ಪ್ರಾಣಿಗಳನ್ನ ನೀವು ಸಾಕಿದೀರಾ.
ಪ್ರಾಣಿಗಳು ಸಾಕಿದ್ದೀವಿ.
ಹೌದಾ ಯಾವ ಏನ ಸಾಕಿದ್ದೀರಾ.
ಹೊದ್ದು.
ಹ್ಮ್-.
ಗಿಡುಗ
ಎಲ್ಲ-ನು -ಸಾಕ್ತೀರಾ.
ಹ -ಪಾರಿವಾಳ ನವಿಲು ಗುಬ್ಬಚ್ಚಿ.
ಹುಂ
ಬಾತುಕೋಳಿ ಫಿಶ್ ಫಾರ್ಮ್ ಹ ಮಾಡಿದೀವಿ ಫಿಶ್
ಓ ಹಂಗ ನಿಮ್ ಫ್ಮ್ ಫಾರ್ಮ ಇದೆ
ಹ್ಮ್ ಹೊದ್ದಕೊಳ್ಳಿ ಈ ಪ್ರಾಣಿಗಳಿಗೆ ಊಟ ಬೇಡ್ವಾ ಅದಕ್ಕೆ ಫಿಶ್ ವರೆ
ಹೊ ನೀವೇ ಸಾಕಿ ನೀವೇ ಹಾಕದ ಅದಕ್ಕೆ ಓ ತುಂಬಾ ಚೆನ್ನಾಗಿದೆ ನಿಮ್ಮ ಐಡಿಯಾ ಹೌದಾ ಇದಕ್ಕೆ ಮೊಲ ಸಾಕಿಲ್ವಾ ನೀವು
ಆ
ಮೊಲಾರ್ಸೈಕಿಲ್ವಾ
ಅಲೋ ಸಾಕಿದೀವಿ ಎಲ್ಲ ಎಲ್ಲ ಪ್ರಾಣ ಪಕ್ಷಿರುತ್ತ ಎಲ್ಲಾನ ನೀವು ಎಲ್ಲಾನೂ ಸಾಕಿದವಿ ಅವು ಒಂದು ಹತ್ತವೇನೋ ಎಲ್ಲ ಮರಿ ಮಾಡವೇ ಒ ನಾಲ್ಕು
ಹೌದಾ
ಸ್ವಲ್ಪ ಆಟ ಆಡ್ತವೆ ಸ್ವಲ್ಪ ಊಟ ಹ್ಮ
ನೀವು ಸೇಲ್ ಮಾಡ್ತೀರಾ ಅವನು ಕೂಡ
ಹ್ಮ ಸೇಲ್ ಮಾಡ್ತೀವಿ ಎಲ್ಲಾನ ಹ ಒಟ್ಟಿಗೆ ಫ್ರೀಯಾಗಿ ಯಾರು ಸೇಲ್ ಮಾಡಲ್ಲ ಇಲ್ಲ ಎಲ್ಲಾ ಮಾಡಲ್ಲ ನಾವ್ ದುಡ್ಕೋಡ್ತಂದಿದ್ದೀವಲ್ಲ
ಹ
ಹ ನಾವು ಒನ್ ಟ್ವೆಂಟಿ ಸೇಲ್ ಮಾಡಲ್ಲ ಒ ಒಂದ್ ಹೆಣ್ಣು ಒಂದ್ ಗಂಡು ಎರಡು ಒಟ್ಟಿ ಸೇಲ್ ಮಾಡೋದು
ಓ ಹೌದಾ ಎಷ್ಟು ಕೊಡ್ತೀರಾ ಒಂದೊಂದು ಮೊಲಕ್ಕೆ
ಇನೊಂದು ಎರಡು ಸಾವಿರ ಮೂರು ಸಾವಿರ
ಅಷ್ಟೊಂದ ಪ್ರೈಜ ಇದ್ಯಾಾ
ಹಾ ಅಷ್ಟೊಂದು ಬತ್ಕೀರಕ್ಲ್ವಾ ನಾಡ್್ಮಾಲ ಸಾಕವವು
ಹೌದೌದು ಸಾಕವೇ
ಸಾಕ ಬ ನ ಆಡ್ಮಲ್ ಅಲ್ಲಿಕ್ಕೆವು
ನೀವು್ ಅಷ್ಟೊಂದ ಬೇಡಿಕೆ ಇಡ್ತಾ ಇದ್ದೀರಾ ಸಾಲಕ್ಕ ಹಕದ್ರುನು
ಹ್ಮ
ತುಂಬಾ ಬೇಡಿಕೆ ಆಯ್ತು
ಹ್ಮ ತುಂಬಾ ಬೇಡಿಕೆನಲ್ಲ ನ್ ಕಡೆ ಸು ಈ ಕಡೆ ಗೋ ಫಾರಾಮು ಆಳಿದ್ವಿ ನಲ್ಲದ ಎಲ್ಲಾನ ಮಾಡ್ತೀವಿ ನಾವು ಒಂದಂತಲ್ಲ ಅಗ್ರಿಕಲ್ಚರ್ ಅಂದ್ರೆ ಸೌರಾರತಾರ ಎಲ್ಲ ಎಲ್ಲ ತನೂ ಮಾಡ್ತೀವಿ ನಾವು
ಪಾರಿವಾಳನ ರೇಸಗ್ ಬಿಡ್ತೀರಾ ನೀವು
ಹ್ಮ ರೇಸ್ ಬಿಡ್ತೀವಿ
ಓ ಯಾವ್ಯಾವ ತರ ಪರಿ ಒಳದ ನಿಮ್ಮ ಹತ್ರ
ನಮ್ಮತ್ರ ಜುಟ್ಟು ಸಧ ಸೀದಾ ಮತ್ತೆ ಖೊಖೋ ಎಲ್ಲಾ ತರವೇ ಕ್ಯಾಟು ನಿಮ್ಗೆ ಇಷ್ಟ ಬಂದಿತಾವ ಹೋಗಬರು
ಎಲ್ಲದಕನಂತರ ಪ್ರೈಸ
ಓ ರೈಸಿಗೆ ಹದ್ಿನೈದು ಸಾವಿರ
ಹ್ಮ
ರೈಸಿಗೆ ರೈಸಿಗೆ ಹದ್ ಹದ್ನೈದು ಸಾವಿರ
ಹ್ಮ್
ಇಗ ಎಂಟು ಸಾವಿರ ಸಾದಾ ಸೀದಿಕೆಎರಡ್ ಸಾವಿರ. - ಹಂಗೆ ಎಲ್ಲ ತನೂ ಒಂದ ತರ ಪ್ರೈಸ್ ಮಾಡಿದ್ದು ಹ ಟ್ಟಿಗೆ ಐದ್ ಸಾವಿರ ಎಲ್ಲದ ಕನುಪ್ರೈಸ್ ಮಾಡಿದ್ದೀವಿ ನಾವು
ನಿಮ್ಮಲ್ಲಿ ಸೇ, ಸೇಲ್ ಆಗುತ್ತಾ ಪಾರಿವಾಳ ಜಾತಿ ಚೆನ್ನಾಗಿದಿಯಾ.
ಸೇಲ್ ಆಗುತ್ತೆ.
ಹೌ ಇನ್ನೇನು ಕೋಳಿ ಸಾಕಾಣಿಕೆ ಏನಾದ್ರು ಇದ್ಯಾ,
ಹ್ಮ್, ಸಾಕ ತೀನಿ ನಾಟಿ ಕೋಳಿ, ಕಡಕ್ ಕೋಳಿ ಬೈ ಕಾರ ಪಾರಮ್ಸಾಕ್ತಿವಿ, ಬೈಲರು ಸಾಕ್ತಿವಿ ಎಲ್ಲರೂ ಸಾಕ್ತಿವಿ ನಾವು.
ಹೌದಾ,
ಗಿಳಿರಾಜ ಎಲ್ಲನೂ ಸಾಯಿಯ ಫಾರ್ಮಲ್ ಮಾರ್ತೀವಿ.
ಹಾ, ಹೌದಾ, ಹ್ಮ್ ಸಾಕಿ ತುಂಬಾ ಅದ್ರಲ್ಲು ಪ್ರಾಫಿಟ್ ಆಗುತ್ತೆ ನಿಮಗೆ ಎಲ್ಲಾ ಚೆನ್ನಾಗಿದೆ.
ಒ, ಎಲ್ಲಾ ಚೆನ್ನಾಗಿ
ಈ ಜಾಸ್ತಿ ಎಲ್ಲರೂ ಅದನ್ನೇ ಮಾಡದು ಪ್ರಾಣಿ ಸಾಕಾಣಿಕೆನೇ ಮಾಡ್ತಾರೆ. ಹಸು, ಕರಗಳು, ದನಗಳು ಎಲ್ಲಾನು ಸಾಕ್ತಾರೆ.
ಎಲ್ಲಾನೂ ಸಾಕ್ತೀವಿ.
ಹೌದು,
ಒ, ಎಲ್ಲಾನೂ ಎಲ್ಲಾ ತರದ್ದು. ಎಲ್ಲಾ ತರದು ಸಿಂಧಿ ಹೋರಿ, ನಾಟಿ ಹೋರಿ ನಾಟಿಕರಾಸು. ಎಲ್ಲಾನೂ ಮಾಡ್ತೀವಿ.
ಹೌದಾ,,
ಎಲ್ಲಾ ಹಾಲ್ ಕರಿತಿವಿ, ಡೈರಿ ಫಾರ್ಮ್ ಹಾಕ್ತೀವಿ, ಗೌರ್ಮೆಂಟ್ ಐತೆ. ಎಲ್ಲಾರೂ ಮಾಡ್ತೀ ವಿ. ಒ
ಫಾರ್ಮಿಂಗ್ ಇದಲ್ಲಿ, ಫಾರ್ಮಿಂಗ್ ಅಲ್ಲಿ ನಿಮ್ಗೆ ಜಾಸ್ತಿ
ಹ್ಮ್, ಫಾರ್ಮಿಂಗ್ ಎಲ್ಲದರಲ್ಲೂ, ಅಗ್ರಿಕಲ್ಚರ್ ಎಲ್ಲದ್ರಲ್ಲೂ ಆದಾಯ ಇದೆ ನಮ್ಗೆ.
ಹ ಜಾಸ್ತಿ ನಿಮ್ಗ್ ಖುಷಿ ಅದ್ರಲ್ಲೆ ಸಿಗುತ್ತೆ ಅನ್ಸುತ್ತೆ. ಪ್ರಾಣಿ ಪಕ್ಷಿಗಳನ್ನ ನೋಡ್ಕೊಳೋದ್ರಲ್ಲಿ.
ಹ್ಮ ಅವಕೆ ಜಾಸ್ತಿ ಮೇವ್ ಂಗಲ್ ಸ್ವ, ಸ್ವಲ್ಪ ಹಾಕಿ ಬಿಟ್ರೆ ಸಾಕು ಅವುಪಾಡಿಗ ಅವುತಿಂತವ. ಒಪ್ಪಡ ಆಿರಬಹುದೇಭಂಗ ಮಾಡ್ಕೊಬಹುದು
ಓ, ಅದು ಬೇರೆನಾ ಜಾಸ್ತಿನ ಹಾಕಬಾರ್ದ ಲಿಮಿಟ್ ಇರುತ್ತಾ.,
ಅತ್ತ ಜಾಸ್ತಿ ಆಕ್ಬಿಟ್ರ ಮ ಹ ಜಾಸ್ತಿ ಆಕ್ ಮ ಮಂದ ಭ ದೋಯತದೆ ಮಂಡ ಬಿ ಇ
ಹೌದಾ, ಮಂಡ್ ಬೇರೆ ಬೀಳ್ತವೆ.
ಹಾ,,
ಹಾ, ಒಳ್ಳೇದು -ಒಳ್ಳೇದು.